ಹಲೋ ನಮಸ್ತೆ.
ಚೆನ್ನಾಗಿದ್ದೀರಾ.
ಹಾ -ನಾವ್ ಚೆನ್ನಾಗಿದ್ದೀವಿ ನೀವು.
ಹಾ ನಾನು ಚೆನ್ನಾಗಿದ್ದೀನಿ.
ಏನ್ ಮಾಡತಿದ್ದೀರಾ.
ಏನಿಲ್ಲ ನನ್ಗೆ ಕಾಲೇಜ್ ಇತ್ತು ಹಾಗಾಗಿ ಕಾಲೇಜ್ ಮುಗಿಸ್ಕೊಂಡು. ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ದೆ ನೀವು,
ನಾವು ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದು.
ಓ -ಹೌದಾ.
ಹ- ಹೌದು
ಮತ್ತೆ ಏನ್ ಮಾಡಿದ್ರಿ ಇವತ್ತಿನ ಎಲ್ಲಾ.
ಇವತ್ತು ನನಗೆ ರಜಾ ಇರೋದ್ರಿಂದ ನಾಮ, ನಾ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ದು ತೋಟದಲ್ಲಿ ಕೆಲ್ಸ ಮಾಡಕೊಡ್ತಿ.
ಹೌದಾ ಏನೇನ್ ತೋಟ ಕೆಲ್ಸ ಮಾಡಿದ್ರಿ.
ಏನು ಮಾಡತಲ್ಲ
ಹ- ಹೌದ.
ಹೌದು ನೀವು ಕಾಲೇಜ್ಲ್ಲಿ ಹೇಗಿತ್ತು.
ಹಾ- ಚೆನ್ನಾಗಿತ್ತು ನನ್ಗೆ ಇವತ್ತೊಂದ ಪರೀಕ್ಷೆ ಇತ್ತು. ಆ ಪರೀಕ್ಷೆ ಬರೀಲಿಕ್ಕೆ ಹೋಗಿದ್ವಿ ಬರ್ಸ್ವಿ ಬರ್ದಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ನಮ್ ಗೆಳತಿ ಗೆಳಿಯ ಅವ್ರ ಜೊತೆ ಎಲ್ಲ ಇದ್ವಿ ಯಾಕಂದ್ರೆ ಇಷ್ಟ ದ ರಜ ಇತ್ತು ನಮ್ಗೆ. ಹಾಗಾಗಿ ಸಿಕ್ಕಿ ತುಂಬಾ ದಿನ ಆಗಿತ್ತು ಇವಾಗ ಸಿಕ್ಕಿದ್ರು ಅಂತ ಸ್ವಲ್ಪ ಹೊತ ಔಷ ಮಲ್ಲಾ ಮಾತಾಡ್ತಾ ಕ್ಯಾಂಟೀನ್ಲ್ಲಿ ಕುೂತ್ಕೊಂಡು ಸ್ವಲ್ಪ ಅಲ್ಲೇ ತಿಂದಕೊಂಡು. ಬಂದ್ವಿ ಬಂದ್ ಆಚೆ ನಾನು ನನ್ ಇಬ್ರು ಗೆಳತಿಯರು. ಬಂದ್ವಿ ಒಟ್ಟ ನಮ್ದು ಏನಾವೆಲ್ಲ ಒಟ್ಟ ಹೋಗೋದು ಆ್ಬಂದ್ವಿ ಬಸ್ ಸ್ಟಾಪಿಗೆ ಲೆ ಮತ್ತೆ ಯಾಕೋ ಒಂದ್ ಸ್ವಲ್ಪ ಅಶ್ವ ಆಗ್ತಾ ಇತ್ತು ಹಾಗೆ ಹಾಗ ಇಲ್ಲಿ ಬಂದು ಸ್ವಲ್ಪ ಅವ್ರಗಡೆನು ಮ್ಯಾಗಿ ಎಲ್ಲ ತಿನ್ಕೊಂಡು ಆಮೇಲೆ ಬಸ್ಸತ್ ಹಕೊಂಡು ನಮ್ ನಮ್ ಮನೆ ಕಡೆ ಕಡೆ ಬಂದ್ವಿ
ಹೌದಾ ನೀಎಲ್ಲಿರೋದು
ಹ ನಾವೂ ಬೆಂಗ್ಗಳೂರಲ್ಲಿ ಇರೋದು
ಹೌದಾ
ಹ್ಮ್ ನೀವು ಮಧ್ಯಾಹ್ನ ಊಟ ಏನ್ ಮಾಡುದ್ರಿ
ಮಧ್ಯನ ಅನ್ನಸಂಬರ್ ತಿನ್
ಹೌದಾ ಬೆಳಗ್ಗೆ
ಹ್ಮ್ ಬೆಳಗ್ಗೆ ರೊಟ್ಟಿ
ಹಾ ನಿಮ್ಗೆ ಅಡ್ಗೆ ಎಲ್ಲ ಮಾಡಕ್ ಬರುತ್ತಾ ನಾನು ಎಗ್ರಸ್ ತಿಂದೆ ಇಲ್ಲ ನನ್ಗೆ ಮಾಡಿ ತಿನ್ನಕ್ ಬರುತ್ತೆ ಅಷ್ಟೆ ಹಾ
ಹ ಹೌದಾ ಚಿಕ್ಕ ಪುಟ್ಟದ್ ಏನು ಮಾಡದಿಕ್ಕೆ ಬರಲ್ವಾ
ಚಿಕ್ಕ ಪುಟ್ಟದ್ದ ಅಂದ್ರೆ ಮ್ಯಾಗೆ ಒಂದ್ ಮಾಡಕ್ ಬರುತ್ತೆ ಅದ ಒಂದ್ ಮಾತ್ರ ಮಾಡ್ಕೊಂಡ್ ತಿನ್ತೀನ ಅಷ್ಟೇ ಇನ್ನೇನು ತಿನ್ನಲ್ಲ ಇನ್ನೇನು ಮಾಡಕ್ ಬರಲ್ಲ ನನ್ಗೆ
ಹೌದಾ
ನಿಮ್ಗೆ ನಿಮಗ್ ಬರತ್ತಾ
ಹಓ ನಮಗ್ ಬರುತ್ತೆ
ಏನೇನ್ ಮಾಡ್ತೀರಾ ಏನ್ ಚೆನ್ನಾಗ್ ಮಾಡ್ತೀರಾ ನೀವು
ನಾವು ಮ್ಯಾಗಿ ಚೆನ್ನಾಗಿ ಮಾಡ್ತೀವಿ
ಹೌದಾ ಯಾವತರ ಮಾಡ್ತೀರಾ ನನ್ಗು ಹೇಳ್ಕೊಡಿ ನಂಗ ತುಂಬಾ ಇಷ್ಟ
ಹೌದಾ ಏನಿಲ್ಲ ಒಂದು ಈರುಳ್ಳಿನ ತಗೊಂಡು ಕಟ್ ಮಾಡ್ಕೋಬೇಕು
ಹಾ
ಹ ಒಂದ್ ಸೈದ ಬಿಸಿನೀರ್ ತಗೊ ಇಕ್ ಇಟ್ಕೊಬೇಕು
ಹಾ
ಆಮೇಲೆ ಮ್ಯಾಗಿ ಮಸಾಲೆ ಮತ್ತೆ ಮ್ಯಾಗಿ ಸಪ್ರೇಟ್ ಮಾಡ್ಕೋಬೇಕು
ಹಾ ಹಾ
ಹಾ ಆಮೇಲೆ ಈ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಆಯಿಲ್ ಎಣ್ಣೆ ಬಿಟ್ಬಿಟ್ಟು ಅದನ್ನ ಗ್ಯಾಸ್ ಹಚ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು
ಹಾ
ಆಮೇಲೆ ಅದು ಮ್ಯಾಗಿನ ಆ ತಗೊಂಡು ಆ ಇದಕ್ಕೆ ಬಾಣ್ಲಿಗ್ ಹಾಕೊಂಡು ಅದಕ್ಕೆ ಮಸಾಲೆ ಹಾಕೊಂಡು ಬಿಸಿ ನೀರ್ ಹಾಕೋಬೇಕು
ಹಾ
ಆಮೇಲೆ ಅದನ್ನ ಚೆನ್ನಾಗ್ ಕುದಿಸಬಿಟ್ಟು ನೀರೆಲ್ಲಾ ಇರ್ ಹಕೊಂಡಾದ್ಮೇಲೆ ಟೆಸ್ಟ್ ಮಾಡ್ಬೇಕು
ಹ್ಮ್ ಹ್ಮ್ ಹ್ಮ್
ಹಾ ಮತ್ತೆ ನೀವ ಹೇಗ್ ಮಾಡ್ತೀರಾ ಮ್ಯಾಗಿ
ಆ ನಾನು ನಾನು ಎರಡ್ ತರ ಮಾಡ್ಕೊತೀನಿ ತರಕಾರಿ ಯಾಕ್ ಮಾಡ್ಕೊಬೇಕು ಅಂತ ಅಂದ್ರೆ ತರಕಾರಿ ಯಾಕ್ ಮಾಡ್ಕೊತೀನಿ ಅದೇ ನಂಗೆ ತುಂಬ ತುಂಬ ತೀರ ತಿನ್ಬೇಕು ಅನ್ಸಾಗ ಅಥವಾ ಇನ್ನು ಚೆನ್ನಾಗ್ ಮಾಡ್ಕೊಂಡು ತಿನ್ನಣ ಮೂರ್ ಚೆನ್ನಾಗಿದ್ರೆ ನಾನು ತುಂಬಾ ಸೋಂಬೇರಿ ಆದ್ರಿಂದ. ಜಾಸ್ತಿ ತರಕಾರಿ. ಎಲ್ಲಾ ಮಾಡಕ್ ಹೋಗಲ್ಲ ಸುಮ್ನೆ ಅವ್ರು ಕೊಟ್ಟಿರೋ ಮಸಾಲೆನ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ು ಹಬಿಟ್ಟು ಆಮೇಲೆ ಕೊಟ್ಟಿರೋ ಮ್ಯಾಗಿಿನ ಹಾಕ್ಬಿಟ್ಟು ಬೇಯಿಸತಾಗ ಬಿಟ್ಬಿಡ್ತೀನಿ. ಆ ನೀರಿನ ಅಂಶ ಎಲ್ಲಾ ಚೆನ್ನಾಗಿ ಹೀರ್ಕೊಂಡ. ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನ ತಿನ್ಬೋದು. ಅಷ್ಟು ಇಲ್ಲ ಅಂತ ಇದ್ರೆ ತರ್ಕಾರಿಗಳ. ಕೊಂಬೋದು. ಆ ತರಕಾರಿಗಳೆಲ್ಲ ಅಂತ ಅಂದ್ರೆ. ತುಂಬಾ ಏನ್ ತರಕಾರಿಗಳು ಬೇಕಾಗಿಲ್ಲ ಒಂದ್ ಕ್ಯಾರೆಟು ಒಂದ್ ಈರುಳ್ಳಿ ಒಂದ್ ಟೊಮ್ಯಾಟೊ. ಕೊತ್ಮರಿ ಸೊಪ್ಪು. ಆ್ ಅದ್ ಬಿಟ್ರೆ ಸ್ವಲ್ಪ್ ಉಪ್ಪು ಖಾರದ ಪಿಡಿ ಆಮೇಲೆ ಧನ್ಯಾ ಏನು. ಹ ಆತರ ಇನ್ನ ಏನಾದ್ರು ಪುಡಿಗಳಿದ್ರೆ. ಹಾಗೆ ಮತ್ತೆ ಅದೇ ಮ್ಯಾಗಿಿದು ಕೊಟ್ಟಿರೋ ಮಸಾಲ ಎಲ್ಲಾನು ಒಂದ ಹಾಕೊಬೇಕು. ಫಸ್ಟ ಎ ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಮತ್ತೆ ಅಹ.
ಹಾ.
ಕ್ಯಾಪ್ಸಿಕಮ್ ಇರ ಎಲ್ಲ ಬೇಯ್ಕೊಂಡ್ ಬಿಡ್ಬೇಕು ಫಸ್ಟ್ ಫಸ್ ಆಮೇಲೆ ಇನ್ನೊಂದು. ಬಾಣ್ಲಲ್ಲಿ ಬ ನೀರು ಇಟ್ಟು ಅದನ್ನ ಅದರಲ್ಲಿ ಮ. ಬೇಯಿಸಕೊಬೇಕು ಚೆನ್ನಾಗ ಆ ಬಿಸ ನೀರಲ್ಲಿ ಆ ಮ್ಯಾಗಿಿನ ಮತ್ತೆ. ಮೆ ನೀರೆಲ್ಲ ಬಸ್ತು ಆಗಿನ ಒಂದ್ ಕಡೆ ಇಟ್ಕೊಂಡು ಇದ್ರಲ್ಲಿ ಇದ್ರಲ್ಲೆಲ್ಲ. ಮಾಡಾದ್ಮೇಲೆ ಆ ಮಗಿನ ಎತ್ತು ಇದಕ್ ಹಾಕಿ. ಆ ಕೊಟ್ಟಿರೋ ಮಸಾಲೆಗಳು ಗರಂ ಮಸಾಲ ಮತ್ತೆ ಉಪ್ಪು ಖಾರದ ಪುಡಿ ಎಲ್ಲ ನಮ್ಗೆಷ್ಟ. ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಂಡು. ಸ್ವಲ್ಪ ನೀರ್ ಹಾಕ್ಬಿಟ್ಟು ಎಷ್ಟು ನಮ್ಮ ಮಾಗಿಿಗೆ ಎಷ್ಟು ಬೇಕು ಅಷ್ಟಕ್ ನೀರ್ ಹಾಕೊಂಡು ಆ. ತಿಂದ್ರೆ ಚೆನ್ನಾಗಿರುತ್ತೆ ಅದನ್ನ ಚೆನ್ನಾಗಿ ಬೇಯಿಸ್ಬೇಕು ಫಸ್ಟ್ ಅದು ನೀರಿನ ಅಂಶ ಎಲ್ಲ ಇ. ತಿಳ್ಕೋಬೇಕು ಮ್ಯಾಗಿ.
ಆ ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಮೇಲೆ ಆಹ ತಗೊಂಡು ತಿಂದ್ರೆ ಚೆನ್ನಾಗಿರುತ್ತೆ.
ಹೌದಾ.
ಹಾ.
ನಿಮ್ಗಿಷ್ಟೊಂದು ಆಸಕ್ತಿ ಐತೆ ನೀವು್ ಯಾಕೆ ಮತ್ತೆ ಅ ಅಡ್ಗೆ ಇನ್ನೂ ಕಲಿರ್ಲಿಲ್ಲ.
ನಂಗೆ ಮಗೆ ಒಂದು ಯಾಕ ಆಸಕ್ತಿ ಇದೆ ಅಂದ್ರೆ ಅದೊಂದ ನಂಂಗಗೆ ಇಷ್ಟ. ಇಷ್ಟ ಅದ್ರಾಗಿ ಅದನ್ನ ಒಂದ್ ಮಾಡಕ್. ಆಸಕ್ತಿ ಇದೆ ಬೇರೆ ಎಲ್ಲ ಮಾಡಕ್ಕೆ ನಂಗೆ ಆಸ. ಆಸಕ್ತಿ ಅನ್ನೋದಕ್ಕಿಂತ ನಂಗೆ ಟೈಮ್ ಯಾವಾಗಲೂ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ನಾನು ಶಾಲೆಗೆಲ್ಲಾ ಹೋದಾಗ ಅವಾಗ ಚಿಕ್ಕ. ಅಂತ ನಮ್ಗ ನು ಹೇಳ್ಕೊಟ್ಟಿರ್ಲಿಲ್ಲ ಆಮೇಲೆ ನಾನು ಪಿಯುಸಿ. ಹೋದಾಗ ಸ್ಟಾರ್ಟ್ ಮಾಡಿದಾಗ ನಾನು ಸ್ವಲ್ಪ ಸೈನ್ಸ್ ತಗೊಂಡಿದ್ದಿದ್ರಿಂದ ನಮಗ್. ಕಾಲೇಜ ಏಳು ಗಂಟೆಯಿಂದ ಏಳು ಗಂಟೆವರೆಗೂ ಇರ್ತಿತಿತ್ತು. ಅಂದ್ರೆ ನಮ್ಗೆ ಹಬ್ಬ ದಿನಗಳಷ್ಟೇ ರಜೆ ಇರ್ತಿದ್ದು ಬಿಟ್ಟ. ೆ ಭಾನುವಾರ ಶನಿವಾರ ಯಾವ ದಿನಾನೂ ನಮ್ಗೆ ರಜೆನೆೇ ಇರ್ತಿರ್ಲಿಲ್ಲ. ಹಾಗಾಗಿ. ರಜ ಸಿಕ್ಕಿದ್ರೆ ಸಾಕು ಬರೀ ವಿಶ್ರಾಂತಿ ತಗೋಬೇಕು ಮಲ್ಕೋಬೇಕು ಬರೀಬೇಕು ಓದ್ಬೇಕು ಇದೇ ಇರ್ತ. ನಮ್ಗೆ ಆ ಹೋಗ್ತಿದ್ದೆ ಏಳು ಗಂಟೆ ಬರ್ತಿದ್ದಿದ್ದ ಏಳುವರೆ. ಅವಾಗ ಅಮ್ಮನನೆ ಊಟ ಮಾಡ್ಿ ಕೊಡ್ತಿದ್ರು ತಿನ್್ಬಟ್ಟು ಮಲ್ಕೊಂಡಂಬಿತಿದ್ ತಿಗ ನಳ ಬೆಳಗ್ ಏಳು ಗಂಟೆ. ಟ್ಟ ಹೋಗ್ಬೇಕಲ್ಲಪ್ಪಾ ಅಂತ ಆಮೇಲೆ ನಂದು. ಪ್ಯೂು ಎಲ್ಲ ಮುಗಿದ್ಮೇಲೆ ಸ್ವಲ್ಪ ನಂಗೆ ರಜೆ ಇತ್ತು ರಜೆ ಇತ್ತು ಒಂದು ಮೂ ನಾಲ್ಕು. ತಿಂಗಳು ಐದು ತಿಂಗಳು ಅವಾಗ ಸ್ವಲ್ಪ ನಂ್ ಅನಾರೋಗ್ಯ ಬಂದ. ಇದ್ರಿಂದ ನಾನು ಸ್ವಲ್ಪ ಆಸ್ಪತ್ರೆಯಲ್ಲೇ ಇರ್ಬೇಕಾದ್ ಬಂತು. ಹದ್ಿನೈದ ದಿನ ಹಾಗಾಗಿ ಅಲ್ಲಿಂದ ಬಂದ್ಮೇಲೆ ಡಾಕ್ಟ್ರ ಹೇಳಿದ್ರು ನಮ್ಗೆ ಇಲ್ಲ ನೀವು ಇನ್ನ ಒಂದ್ ಎರಡ್ ತಿಂಗ್ಳ ಮೂರ್ ತಿಂಗಗಳು ಆ ರೆಸ್ಟ್ ಮಾಡ್ಬೇಕು ಚೆನ್ನಾಗೆ ಏನು ಕೆಲ್ಸ ಮಾಡುವಾಗ ಿಲ್ಲ ಅಂತ
ಹ
ಹಾಗಾಗಿ ನಾನು ರೆಸ್ಟ್ ಮಾಡೋಕ ಇದ್ ಮಾಡ್ದ ಅದಾದ್ಮೇಲೆ ನಾ ಮನು ಸ್ವಲ್ಪ ಅನಾರೋಗ್ಯ ಕಾರಣದಿಂದ ಇಲ್ಲ ಏನು ಮಾಡ ಮಾಡತಿರ್ಲಿಲ್ಲ ಆದ್ಮೇಲೆ ನಾನು ಸ್ವಲ್ಪ ಬೇರೆ ಕಡೆ ಬಂದ್ಬಿಟ್ಟೆ ಓದೋದಿಕ್ಕೆ ಅಂತ ಮನೆಯಿಂದ ಆ ಇವಾಗ ಬಂದ್ರೆ ಸಾಕು ಮನೆಗೋದ್ರೆ ಅಮ್ಮನ್ ಕೈ ತತ್ ತಿನ್ಬೇಕು ಅಂತಾನೆ ಹೋಗೋ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಗೆ
ಹೌದು
ಹ ಹಾಗಾಗಿ ಮತ್ತೆ ನನ್ಗೆ ಯಾವತ್ತು ಮಾಡ್ಕೊಳಕ್ ಆಗ್ಲಿಲ್ಲ ಇಲ್ಲಿ ನಾವು ಪಿ ಜಿ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಇಲ್ಲೂ ಅವರೇ ಮಾಡ ಕೊಡ್ತಲ್ ನಾವೇನು ಮಾಡ್ಕೊಳಕ್ ಆಗಲ್ಲ ಅಥವಾ ಅವ್ರು ಇದು ಮನೇನೂ ಅಲ್ಲ ನಮ್ಗೆ ಈರ ನಮ್ ಬೇಕಾಗಿದ್ದಲ್ಲ ಮಾಡ್ಕೊಂಡ ತಿನ್ೋದಿಕ್ಕೆ
ಹಾ
ಆ ಹಿಗೆ ಹೋಗ್ಬಿಡ್ತು ಕಾಲ ನಂಗೆ ಅದಕ್ಕೆ ಕೆ ಏನು ಮಾಡ್ಕೊಳಕೆ ಅಹ ಕಾಲ ಅವಕಾಶನುೂ ಸಿಕ್ಕಿಲ್ಲ ಮತ್ತೆ ನಂಗಂಗೂ ಮಾಡಕ್ಷ್ಟ್ ಆಸಕ್ತಿನೂ ಇಲ್ಲ ನನ್ ತುಂಬಾ ದೊಡ್ಡ ಸೋಂಬೇರಿ ನಾನು ತುಂಬಾ ನಿದ್ದೆ ಮಾಡೋದು ಅಥವಾ ಮಾಡಿ ತಿನ್ನಕಷ್ಟೇ ನಂಗೆ ಇಷ್ಟ ಆಗದು ಹಂಗಾಗಿ ಹಿಂಗೆ ಕಾಲ ಕಲಿತಾ ಇದ್ದೀವಿ ನೋಡೋಣ ಮುಂದೆ ಅವಾಗಾದ್ೂ ಕಲಿಬೇಕಂತ ಅನ್ಸ್ದಾಗ ಕಲ್ತ್ ಆಯ್ತು
ಹಾ
ನಿಮ್ಗೆ ತುಂಬಾ ಆಸಕ್ತಿ ಇದೆಯಾ ಅಡ್ಗೆ ಮಾಡೋದ್ರಲೆೆಲ್ಲ
ಹಾ ನನಗ್ ತುಂಬಾ ಇಂಟ್ರೆಸ್ಟ್ ಇದೆ
ಹೌದಾ ಇನ್ನು ಏನೇನೆಲ್ಲಾ ಮಾಡಕ್ ಮಾಡಕ್ ಬರ್ತ್ತೇ ನಿಮ್ಗೆ
ಪಲಾವ್ ಬಿರಿ್ಯಾನಿ ಎಲ್ಲಾ ಮಾಡ್ತೀನಿ
ಹ ಹೌದಾ
ಹಾ
ಹ್ಮ ನಿಮ್ಗೆ ಮಾ ಮಾಂಸಾಹಾರಿ ಜಾಸ್ತಿ ಇಷ್ಟನ ಇಲ್ಲ ಸಲ್ಸಿಹಾರಿ ಜಾಸ್ತಿ ಇಷ್ಟನ
ಮಾಂಸಾರಿದ ಶಷ್ಟ
ಅದಲ್ಲಿ ಎಲ್ಲಾ ಮಾಡಕ್ ಬರುತ್ತಾ ನಿಂಗೆ
ಎಲ್ಲ ಮಾಡೋದಿಕ್ ಬರೋದಿಲ್ಲ ಸ್ವಲ್ಪ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಗೊತ್ತು ಅಷ್ಟೆ
ಹೌದಾ ಏನ್ ಜಾಸ್ತಿ ಇಷ್ಟ ಮಾಂಸಾಹಾರಿಲಿ
ಕಬಾಬ್ ಜಾಸ್ತಿ ಇಷ್ಟ
ಗತ್ತಾ ನಿಮ್ಗೆ ಕಬಾಬು
ಹಾ ಬರುತ್ತೆ
ಹಗ್ ಮಾಡ್ತೀರಾ ಅದನ್ನ
ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕು ಫಸ್ಟ್
ಹಾ
ಚಿಕನ್ ಎಲ್ಲಾ ನೀಟಾಗಿ ತೊಳ್ಕೊಂಡು
ಹಾ
ಒಂದು ಬ ಬಟ್ಲುಗೆ ಪೇಸ್ಟ್ ಹಾಕೊಂಡು ಪೌಡರ್ ಹಾಕೊಂಡು ಮೊಟ್ಟೆ ಹಾಕೊಂಡು ಮಿಕ್ಸ್ ಮಾಡ್ ಹಾಕೊಂಡು ಆಮೇಲ್ ಚಿಕನ್ ಹಾಕೊಂಡು ನಿಮಗ್ ಬೇಕು ಅಂದ್ರೆ ಕರ್ಬೇಂಬ ಸೊಪ್ಪು ಹ ಬಿಳಿ ಎಳ್ಳು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎಣ್ಣಲಿ ಹಾ ಎಣ್ಣೆ ಕಾಯಿಸಬಿಟ್ಟು ಎಣ್ಣೆಲಿ ಹಾಕದಷ್ಟೇ
ಹ್ಮ ಹೌದಾ ತುಂಬಾ ಸುಲಭವಾಗಿರುತ್ತೆ ಅನ್ಸುತ್ತೆ ಇದು ಅಲ್ವಾ
ಹಾ ಇದು ತುಂಬಾ ಸುಲಭ
ಓಹ ನಾನು ಒಂದ್ಸಲ ಮನೇಲಿ ಮಾಡಡಾಕೆ ನೋಡ್ತೀನಿ ಇಷ್ಟು ಸುಲಭವಾಗಿದೆ ಒಂದ್ಸಲ ನಾನು ಮಾಡ್ಲಿಕ್ ಪ್ರಯತ್ನ ತಿನ
ಹಾ
ಹ್ಮ್ ಹಂಗು ತಿನ್ನದ್ ಮೇಳೆಲ್ಲ ತುಂಬಾ ಜಾಸ್ತಿ ಇಷ್ಟ ಅನ್ಸುತ್ತೆ
ಹಾ ಹೌದು
ಹ ಸರಿ ಸರಿ ಹೀಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಲ ಯಾವಾಗಾದ್ರೂ ಮಾತ್ರ ಮಾತಡೋಣ ನಿಮ್ಮ ಜತೆ ಮಾತಾ
ಹಾ ಸರಿ ನೀ
ಆ ಸರಿ ನಾ ಇವಾಗ ಇರ್ತೀನಿ
ಹಾ ಬಾಯ್
ಹಾ